ಹ
ಯ ನಾವು ನಾವು ಮಂದರ
ಹೋಗದಾ ಹ
ಹೌದು
ಹಾ
ಹತಾಗ
ನಾವು ಟೊಮೆಟೊ ಗೊಜ್ಜು ಮಾಡ್ತಾ್ದೀವಿ
ತಮಟು ಗುಜ ಈಟೈ ಮಲ್ಲಿ
ಹೌದು
ಬೆಳಿಗ್ಗೆಯಿಂದ ತಿಂದಿಲ್ವಾ
ಏನು ತಿಂದಿಲ್ಲ
ಓಕೆ
ಈಗ್ಲೇ ಎದ್ದಿದ್ದು ನಾ
ಹೌದಾ ರಾತ್ರಿ ಎಷ್ಟೊತ್ತುು ಮನಗಿದ್್ರ
ರಾತ್ರಿ ಮಲಗಿದ್ದೀವಿ ಬೇಗ
ಎಷ್ಟು ಬೇಗ
ಅಷ್ಟೊಂದು ಬೇಗ ಏನಿಲ್ಲ
ಹ್ಮ್
ಮಲ್ಲಿಗತ್ತು
ತ ಮ ತ ಬುದು
ಹ ಹ್ಮ್ ನ ನಾನು
ಮತ್ತೆ ಮತ್ತ ಮೇ ನದರಲ್ಲಿ
ಏನಾ
ಬೇರೆ ಏನಾದ್ರು ಹೇಳಿ ಎಂದೆ
ಏನು ಇಲ್ಲ ನಮ್ಮ ಮನೇಲಿ ಮುದ್ದೆ ಮಾಡಲ್ಲ ಅಂತ ನನ್ ತಾತದ ಜಗ್ಗಳ ಮಾಡ್ತವಿ
ಹ್ಮ ಮಾಡಿ ನೀವೇ ಏನ ಮಾಡುವ
ನೀ ಏನ್ ಮಾಡುದು
ಅಕ್ಕಾ
ಏನ್ ಮಾಡದು ಇಲ್ಲ
ನನ್ಗ್ ಬರಲ್ವಾ
ಬರುತ್ತೆ
ಮತ್ತ
ಹತ
ಹಾ ಹುಷಾರಿಲ್ಲ
ಇಲ್ಲ ಅದು ಇದು ಾಟ
ಹಾ
ಗಘಾಟಾ
ಹ
ಮತ್ತೆ ಇನ್ನೇನ್ ಸಮಾಚಾರ ಏನ್ ತಿಂದ್ರಿ
ನಾಾನಾ ಚಪಾತಿ ಹ ಬಲ್ಕಲ್
ಏನ
ಚಪಾ ಸಿಧೂಕ ಪ
ಕುಮ್ರಕಾಯ ಪಲ್ ಕುಮಕಾಯ ಶಿಲ್ತ ನೀತಾ ಹ
ನಮ್ಮಮ್ಮನ್ ಮಾಡಿದ್ರು
ಹೌದಾ
ಎಂತಂದ್ರು ಏನ್ ನೋಡಿದ್ರ ಗೊತ್ತ
ನಿಮ್ಮ ಅಮ್ಮ ಯಾವಾಗ ಬಂದ್ರ
ಹ್ಮ ನಿನ್ನೆ ಬಂದ್ರು ಇವತ್ ನನ್ ಬೆಳಿಗ್ಗೆ ಬಾಬಸತೆಲ್ ಬಂದೆ ಕುತ್ತಾ
ಬಂದಿದ್ರ
ನಾನ್ ಗೇಟು ಬಂದ
ಬಸ್ ಬಸ್ಸಿಗೆ ಕಾಯ್ತಾ ಇದ್ದೆ
ಹ್ಮ
ಬಾವ ಬಂದ್ರು ಕರ್ಕೊಡ್ ಹ್ಮ್ ಇವತ್ತು ಕೋಲಾರಲ್ಲಿ ಕೆಂಪೇಗೌಡ ಜಯಂತಿ ಇದೆ
ಓ ಹೌದವ ನಮ್ಮೂರಲ್ಲೂ ಇದೆ
ಹ್ಮ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ವಾ
ಇಲ್ಲ ಇಂಚಾರ್ಜ್ ಎಲ್ಲ ಭೂ ಆಹನ ಮಗನ್
ಹಾ ಹಾ ಒನ್ ಒಂದು ಕೆ ಮಾಡ
ಹಾ ಎಂಬತ್ ಸಾವಿರ ಅಂತ ಹೇಳಿದಾರಂತೆ
ಓ
ಮಾಡಾಕೆ
ಹ್ಮ್ ಅದ್ರಲ್ಲಿ ಅವ್ರಿಗೆ ಒಂದ್ ಐವತ್ತು ಸಾವಿರ ಹೋಗಿರುತ್ತದೆ ಅದ್ರಲ್ಲ ಅವರ್ಗೆ ಒಂದ್ ಐವತ್ ಸಾವಿರ
ಹೇಗಿರ್ತಾರ ಹೇಳ
ಓ ಧಾರಾಳವಾಗಿ ಬಗ್ಗೆ ತಿಂದಿರ್ತನಿ ಸಿಕ್ಕಿದ ಸಕು ಅಂತತ್ತಂದರ್ತೇನ ಅ ಸಾಕಂತಂತ ತಂದಿರ್ತಾನೆ ಸಿಕ್ಕಿದ್ರ ಸಾಕು ಅಂತ ಕತ್ಕೊಂಡಿರ್ತೇನೆ ಎತ್ಕೊಂಡಿರ್ತೇನೆ ಬಿಡು ಅಂತ
ಹಯ್ಯ ಬಾಯ್ಯ ನೀರೆಜಲ್ಸ್ ಹೊರ್ತರ್ತರಿ
ಹ್ಮ್
ಏನ್ ನಿಮ್ಗೆ ಇವತ್ತು ಕೆಲ್ಸ ಇಲ್ಲ
ಇವತ್ತು ಕಡಿಮೆ ಇದೆ ಬೆಳಗ್ಗೆ ಎಲ್ಲ ಮಾಡದೆ ಇನ್ನೂ ಯಾವುದೂ ಬಂದಿಲ್ಲ
ಹೌದಾ ಹ ಹತ್ತೆ
ಬನ್ನಿ ಕೋಲಾರಗೆ ಬರ್ತಿಯಾ
ಬರಲ್ಲ
ನಿಮ್ಮತ್ ಮಾವನ ಮಗಳು ಬಂದಿದ್ದಲ್ಲ
ಹಾ ಹೋದ್ರ ಅವರು
ಎಲ್ಲಿಗೆ ಕೋಲಾರ್ ಬಂದಿತ್ತ
ಬೆಂಗಳೂರು ಬೆಂಗಳೂರು ಗೆ ಹೋದರು
ಕೋಲಾರಮ್ಮನ್ ದೇವಸ್ಥಾನ ಫೋಟೋ ಹಾಕು
ಅದಕ್ಕೆ ಹ್ಮ
ಹ್ಮ ಮತ್ತೆ
ಮತ್ತೆ ಇನ್ನೇನ್ ಸಮಾಚಾರ
ಹೇಳಿ ಕೇಳನ
ಇನ್ನೇನು ಇಲ್ಲ
ಏನು
ನಂದೇಏನು ಇಲ್ಲ ಹೇಳ್ಬೇಕು
ಯಾಕ ಏನಿಲ್ಲ ಏನಾದ್ರೂ ಹೆಳ್ಳಿ
ನೀವ ಹೇಳ್ ನಾ ಕೇಳ್ತು
ಅತ್ತೆ ಮನೆಯಲ್ಲಿ ಫೋನ್ ಮಾಡಿದ್ರಾ
ಯಾರು
ನಿಮ್ಮ್ ಮನೆ ಹ ಸರಿ ಅಂದ್ರೆ ನಿಮ್ಮ ಅತ್ತೆ ನಿಮ್ಮವ
ಯಾರತ್ತೆ ಯಾವ ಮಾವ
ಹ್ಮ ಅಮ್ಮ ತಮ್ಮ ಅಣ್ಣ ಅವರು ಮಾಡದಲಲ್ವಾ
ಚಾ
ಹ್ಮ್ ಹಾ
ಹಾ ಹ್ಮ ಮಾಡು ಹ ನೀನ್ ಅನ್ಕಟ್ಟನ್ಬಡ ಕಾ ನಿಜ ಯಾರಾರ್ ನಂಬರ್ ಕೊಟ್ಟನ್ ಯ ತಗ ತತೇನೆನೆ ಹ್ ಏನ್ ಸಮಾಚಾರ
ೇಳ್
ನಮ್ಮದ ಏನು ಇಲ್ಲ
ನಿಮ್ಮಮ್ಮ ಜಗ್ಲ ಮಾಡ್ತಾ ಇದಾರೆ ಅದ್ಮೇಲೆ
ಯಾರೋ ಇಲ್ಲ ಅವ್ರಿಗೆ ಯಾರ್ಗೋ ಯಾರ ದುಡ್ ಕೊಡ್ಬೇಕಂತೆ ಅದನ್ನ ಕೇಳ್ತಿದಿದ್ದಾರೆ
ಹ್ಮ್
ಹ್ಮ ಲ್ಲಿ ಸಮ
ನೇನು
ಹೇಳನು ಕ ರಾತ್ರಿ ಒಬರ್ ತುಂಬಾ ಭಯ ಇಡ್ಸಿದೀನಿ ನಾು
ಓ ಗೊತ್ತಾಯ್ತು ಗೊತ್ತಾಯ್ತು
ನಗನೇ ಬಂತ ಬರ್ಸಲಂಕ
ಹ ಹ
ತಲೇನೆ ನೀ ಕಡ್ಸ್ಕೊಬಿಟ್ಟ
ಹ
ತಲೆನ ಕೇಸ್ಕೊಂಡ್ ಅವ್ನನೆ ಕ
ಕೆಸ್ಕೊಂಡಿ ಕೆಸ್ಕಿ
ಕ
ರಾತ್ರಿ ಹನ್ನೊಂದುವರೆ ಐ ಗಂಟೆ ಮಾತಾಡೈತೆ
ಹೌದಾ
ಹ್ಮ್
ಅಲ್ಲಿ ನೀವ್ ದಾರಿಯಲ್ಲಿ ಹೋಗ್ಬೇಕ್ರ ಯಾರೋ ನಿಮನ್ ಏನೋ ಕೇಳಿದ್ರಲ್ಲ ಏನು
ಅದಾ ಅವ್ರಿಗೆ ಬಿ ಪಿ ಹ್ಮ್ ಚೆಕ್ ಮಾಡು ಮಿಷನ್ ಬೇಕಂತೆ ಅದಿಕ್ಕೆ
ಯಾರಿಂದಾ
ಹ್ಮ್ ನಮ್ಮ ಹತ್ರ ಇದೆ ಅನ್ಕೊಂಡಿದಿದ್ದಾರೆ ಅವರು ಅದು ನಮ್ಮ ಹತ್ರ ಇಲ್ಲ ನಮ್ಮ ಪಕ್ಕದ ಮನೆಯವ್ರ ಹತ್ರ ಇದೆ ಅದಕ್ ತಗೋ ಬಂದು ಚೆಕ್ ಮಾಡಿ ಅಂತ ಕೇಳಿದ್ರು
ಹ್ಮ್
ಮತ್ತೆ ಇನ್ನೇನು ಸಮಾಚಾರ
ನೀಗೇನೋ ತಿಂತಾ ಇದಯ ಮಾಡ್ತಾ ಇದಯ
ಮನೆೆಯ ಬಗ
ನನ್ ಕಾಲೆಲ್ಲ ನೋಯ್ತಾ ಇದ್ದೇವೆ ಗೊತ್ತಿಲ್ಲ ಅದ ಏನಾಗ ಗೊತ್ತಿಲ್ಲ ಫುಲ್ ಕಾ ಎರಡ್ ಕಾಲು ಹಂಗಗೆ ನೋಯತಾ ಇತೆ ಕಾಲ ತತ್ರ ನೋವು
ನೀನ್ ಅಲ್ಲಿ ರೋಡಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಹೋಗ್ತಯಲ್ಲ ಅದಕ್ಕೆ
ನೋನಾ ರೋಡಲ್ಲಿ ಸನಾ ಮಾಡ
ಹಕೊಂಡ್ ೋರಲ್ಲೆಲ್ಲ ಹೋಗ್ತಿಯಲ್ಲ ತಲೆ ಬಿಟ್ಕೊಂಡು
ಹ ಅವಾಗ ಎಲ್ಲಾದ್ರೂ ಹ ಹೇಳ ಎಲ್ಲಾನ
ನಮ್ಮದೇಏನು ಇಲ್ಲ ನಿಮ ಪಾಪು ಆರಾಮಾಗಿದಿಯಾ
ಹಾ ಆರಾಮಾಗಿದ್ದೀ ಅಂತೆ ಸೋಮವಾರ ಬರ್ತಾರೆ ಬನ್ನಿ ನೋಡ್ಕೊಂಡ ಹೋಗಿ ಬರ್ತೀಯಾ ದೇವಸ್ಥಾನಕ್ಕೆ ಹೋಗನ್ವಾ ಇವ ಅಂಕೋಲಾಡಡೋದ ಅಷ್ಟೇ ಬಡ
ಯಾವಾಗ
ಬೇಡ ಬಿೇಡು ಒಂದೇ ಸಲ ಚಿಕ್ಕಮಂಗಳೂರಗೂಗನ
ಅಯ್ಯೋ ನೀವ ಏನ್ ಹೇಳ್ತೀರೋ ಏ
ಯಕ
ಯಾವಾಗ ಹೋಗೋದು ಏನು
ಬಾರೋ ತಿಂಗಳಲಿ ಹದಿನೇಳಳು ಹದಿನೆಂಟರು ಒಳಗಡೆ ಹೋಗ್
ಅದ್ನ ನೀ ಹಳು ಅದನ್ನ ಎಂಟು ಒಳಗೆ ಹು
ಹ ಹದಿನಾಲ್ಕು ನಿಮ್ಮ ಹುಟ್ಟಿದ ದಿನ ಇದೆಯಲ್ವಾ ಆಗ ಬೇಡ ಅಂತಲ್ಲ ಅದಕ್ಕೆ
ಸರಿ ಏನೋ ಮಾಡಣ
ಹ ಹೆಂಗ ಹೋಗೋಣ ರೈಲ್ಗೆ ಹೋಗಣ
ಇವಾಗ ಏನು ಅದೇನೋ ಆಗಲಿಲ್ವಾ
ನೀವು ನಾವೇ ಸುಮ್ಮನೆ ಹತ್ತತದ್ರೀ ನೋಡ್ಕೊಂಡ ರೈಲಾಕ್ ಚೆನ್ನಾಗದಲ್ಲಾರಾ ಉಸ್ಮಾನ್ ಕೇಳಿಲ್ಲ ಆ ಹೂಡ್ಗಿನ್ ಕೇಳಿಲ್ಲ
ಹ
ಹ
ಹ್ಮ ಕೇಳಿ ನಾನು
ಏನಲ್ಲ
ನಾನ್ ಕೇಳಲ್ಲ
ಏನಿಲ್ಲ
ಹ್ಮ
ಹ ನಿಮನ್ ತಂಗಿನೂ ಬರ್ತಾಳೆಲ್ಲ
ನಂಗೆ ಆರನೇ ತಾರೀಕಿಂದ ಕಾಲೇಜ್ ಇದೆ
ನನೆೇ ತರಗಿಂದ ಕಾಲೇಜ್ ರಜೆ ಹಾಕೊಬೋದಲ್ಲ ಹ್ಮ್
ಸಮಾಚಾರ
ಹ ಕಣ
ನಮ್ಮದೇನುೂ ಇಲ್ಲ ಅಮ್ಮ
ಹ
ಹ್ಮ್ ನಿಮಗ್ ಒಬ್ಬಟ್ಟು ಇಟ್ಟು ಇಟ್ಟು ಖಾಲಿ ಆಯ್ತು
ಅಲ್ಲೇ ಯಾರ್ ತಿಂದ್ರ
ಹ್ಮ ರಾತ್ರಿಗೆ ನನ್ನ ತಮ್ಮ
ನೀನ್ ನನಗ್ ಫೋನ್ ಮಾಡಿದ್ದ ಹೇಳು
ಹೌದು ಮಾಡಿದ್ದೀನಿ ನೋಡು ಒಂಬತ್ ಗಂಟೆಯಲ್ಲಿ
ಎಲ್ಲ ಮೋಸ ಮಾಡೋರ ಇರೋದು ನನ್ನ ಸ್ನೇಹಿತರು ಏನ್ ಮಾಡದು ನನ್ನ ಹಣೆ ಬರನೇ ಅಷ್ಟು
ಹ್ಮ್
ಸರಿ ಸರ್ ಹೇಳವಾ ಇಡ್ತೀವಿ
ಹಾ ಇಡಿ
ಹಾ ನಾವ್ ಹೇಳ್ತೀವಿ ಹಾಗ ಮಾಡಿ
ಸರಿ ಆಯ್ತು
ಹ್ಮ ಸರಿ